ಲರಿಸ
ಇನ್ನು ವ್ಯಾಸಭ್ಯಾಸ ಇನ್ನು ಎಷ್ಟು ದಿನಗಳ ಕಾಲ ಇದೆ
ಇನ್ನ ಏಳು ತಿಂಗಳು
ಹ
ಹೌದು ಇನ್ನೊಂದು ಪರೀಕ್ಷೆ ಇದೆ ಅಷ್ಟೇ ಮತ್ತೆ ಮೂರು ತಿಂಗಳು ಎಲ್ಲಾದರೂ ಹೋಗಬೇಕು ಎಲ್ಲಾದರೂ ಏನಾದ್ರು ಮಾಡಕೊಳ್ಳಬೇಕು
ಹ
ಆಮೇಲೆ ಕೆಲ್ಸಕ್ಕೆ ಹೋಗಬೇಕು
ಹ ನಾವು ಪ್ರವಾಸಕ್ಕೆ ಹೋಗ ನವೆ ಹ
ನಿಮ್ಮಾ ಅಮ್ಮ ಅ ಮನೆಯಲ್ಲೇ ಕೇಳಿ ಒಂದ್ ಸಲ ಹೇಳಿ ನನಗೆ ಇದರ ಬಗ್ಗೆ
ಸರಿ ಆಯ್ತು ಹಂಗೆ ಆಗ್ಲಿ ಸರಿ ಏನುತ್ತೇನೆ
ೆ ಹೋಗೋಣ ಮುಂದಿನ ತಿಂಗಳಲ್ಲಿ ಹೋಗೋಣ
ಹೇಳ್
ನನಗೆ ತುಂಬಾ ಇಷ್ಟ ಎಲ್ಲಿ ಅಂದರೆ ದಾಂಡೇಲಿ ಇಷ್ಟ ತುಂಬಾ
ಾಂಡಲಿ ಹೌದು ಚೆನ್ನಾಗಿರುತ್ತೆ
ಚೆನ್ನಾಗಿರುದೆ ಈಗ ಮಳೆಗಾಲ ಅಲ್ಲ ಇನ್ನ ತುಂಬಾ ಚೆನ್ನಾಗಿ ಇರುತ್ತೆ
ಹೌದಾ ೆಲ್ಲಿ ಚಿಕ್ಕ್ಕಮಂಗ್ಗಳೂರು
ತಪ್ಪಿದಯಾ ನಾವು ನಾವು ಎಂಟನೇ ತರಗತಿಯಲ್ಲೋ ಒಂಬತ್ತನೇ ತರಗತಿಯಲ್ಲೋ ತಲ್ಕಾಡ್ ಕೊೂ ಮೈಸೂರು
ಹೌದು ಎಂತಾ ತರಗತಿ
ಹ ಎಷ್ಟು ಚೆನ್ನಾಗಿತ್ತು ಅಲ್ಲ
ಹೌ
ಹೂ ಆತರ ಮತ್ತೆ ಹೋಗಲೇ ಇಲ್ಲ
ಹಾ ಈಗ ಹೋಗಲ್ಲ ಬಿ ಬ ಹೇಳ
ಮತ್ತೆ
ಹೇಳಿ ನೀವೇ
ನೀವಿ
ಹೂ ಏನು ಇಲ್ಲ
ಯಾಕೆ ಏನು
ಬರುತ್ತೆ
ನನಗೆ ಮುದ್ದೆ ಮಾಡಕ್ ಬರುತ್ತೆ ಅನ್ನ ಮಾಡಕ್ ಬರುತ್ತೆ ವೇಳೆ ಸಾಂಬರ್ ಬರುತ್ತೆ ಚಿತ್ರಣ ಬರುತ್ತೆ ಪುಳಿಯೋಗರೆ ಬರುತ್ತೆ ಬಿಸಿ ಬೆಲೆ ಬಾತು ಬರುತ್ತೆ
ಹ್ಮ
ಮತ್ತೆ ಚಿಕನ್ ಸಾಂಬಾರ್ ಮಾಡಕ್ ಬರುತ್ತೆ
ಕೋಳೀಸಾರು ಅಂದರೆ ಆಗುವುದಿಲ್ಲ
ಹೌದು ಸಾರಿ ತಪ್ಪಾಯಯ್ತು
ಹಂದಿ ಸಾರು ಮಾಡಲು ಬರುತ್ತಾ
ಬರುತ್ತೆ
ನಂಗೆ ಅದನಂದ್ರೆ ತುಂಬಾ ಇಷ್ಟ
ಹೌದಾ ನಿಮ ರನೇ ಇದೆ ಅಂತರ
ಹ ಏನ ಏನು
ಹನ ಲ
ಏನು ನಿಂತರನೇ ಹೌದು ನಂತರ ಇರುತ್ತಂತಾನೇ ಇಷ್ಟ ಇವಾಗ ನಿಮಗ್ ಏನು ನಷ್ಟ
ಏನಿಲ್ಲ ಎಲ್್ದ ನೀವು ಅದೇ ತರ ಅಲ್ವಾ ಕ್ಯೂ ಸರಿ ಚಂದ ಇರೋದು ನಿಮಗೆ ಏನ್ ಅಡುಗೆ ಮಾಡೋದಿಕ್ಕೆ ಬರುತ್ತೆ
ನನಗೂ ತುಂಬಾ ಬರುತ್ತೆ ನನಗೆ ಅನ್ನ ಮಾಡಲು ಎಲ್ಲಾ ತರ ತರಕಾರಿ ಸಾರು ಮಾಡಲು ಬರುತ್ತದೆ ಕೋಳಿ ಸಾರು ಕುರಿ ಸಾರು ಹಂದಿ ಸಾರು ಮಿನಿನ ಸಾರು ಬರುತ್ತೆ
ಹೇಳ್ತೀರಾ ಮೀನಿನ ಸಾಂಬಾರಂಗ ಮಾಡೋದು
ಹೌದಾ ಫಸ್ಟ್ ಫಸ್ಟ್ ಮೊದಲು ಏನ ಮಾಡಬೇಕಂದರೆ ಮೀನನ್ನು ತಗಳೋಕ ತಗೋಬೇಕು ತಗೊಂಡು ಮೀನಿನ ಕತ್ತನ್ನು ಕಟ ಮಾಡ್ಬೇಕು ಕಟ್ ಮಾಡ್ಬೇಕು
ಹ್ಮ್
ಆಮೇಲೆ ಹಾ ಕೊಯ್ಬೇಕು ಆಮ ಆಮೇಲೆ ಮೀನನ್ನು ನೀರಲ್ಲ ಹಾಕಿ ಅರ್ಶಣ ಪುಡಿ ಹುಣಸೆ ಹಣ್ಣು ಹಾಕಬೇಕು ನೀಟಾಗಿ ಮೂರು ಬಾರಿ ನಾಲ್ಕು ಬಾರಿ ತೊಳಿಯಬೇಕು
ಹಾ
ಆಮೇಲೆ ಅಷ್ಟೇ ಗೊತ್ತು ಮುಂದಕ್ಕೆ ಗೊತ್ತಿಲ್ಲ
ಮತ್ತೆ ಮಾಡಲು ಬರುತ್ತೆ ಎಂತ
ಸುನೆ ಡೈಲಾಗ್ ಸುನೆ
ಹ ಆಥರ ಮಾಡಬಾರ್ದು ಅಲ್ವಾ
ಹ ಹೌದಾ ನಿಮಗೆ ಬರುತ್ತಲ್ಲ ನನಗೆ ಗೊತ್ತು ಬಿಡಿಯದು
ನನಗೆ ಬರೋದಿಲ್ಲ ಅದಕ್ಕೆ ಕೇಳಿದೆ ನನಗೆ ಮೀನಿನ ಮೀನನ್ನು ಅದು ಎಣ್ಣೆಯಲ್ಲಿ ಬಿಡ್ತಾರಲ್ವಾ ಎಲ್ಲಾ ಹಚ್ಚಿ
ಹಾ ಹೌದು ಹೌದು ಹೇಳಿ
ಹಾ
ಅದು ತುಂಬಾ ಚೆನ್ನಾಗಿರುತ್ತಲ್ಲ
ಹೌದು
ಹ್ಮ
ಇವತ್ತು ಗುರುವಾರ ತಿಬಾರ್ದು ಬಿಡಿ
ಹೌದು ರಾಯರೇ ರಾಯರಿ
ಹ್ಮ್ ಬ
ಏನಿಲ್ಲ ದೇವ್ರನ್ನು ಶ್ಷಮಿಸಿ ಬಿಡುೋ ಅಂತ ಹೇಳಿ ತಿನ್ನಬಹುದು
ಹೌದಾ
ಹೌದು ನಾವ್ ಆ ತರನೇ ಮಾಡ್ತೀರಿ ಅವಾಗ ಯಾವಾಗಾದ್ರೂ ಸೋಮವಾರ ತಿನ್ನಬೇಕ ಅನ್ಸಿದ್ರೆ ನಾವು ದೇವರೇ ಶ್ರಮಿಸಿ ಬಿಡಿ ಇವತ್ತ ಒಂದು ದಿನ ತಿನ್ನು ಬಿಡ್ತೀನಿ ಅಂತ ತಿನ್ಬಿಡ್ತೀನಿ
ಹ್ಮ್ ದೇವರು ಹೇಳಿಲ್ವಲ್ಲ ಬಟ್ ಆದರೆ ನಾವು ಮಾತ್ರ ಅದನ್ನ ತಿನ್ಬಾರ್ದು ಅಂತ ಅನ್ಕೊಳ್ತೀವಿ
ಹ ಹೌದ ಅಂದ್ರೆ ನಮ್ಮ ಪ್ರೀತಿ ನಮ್ಮ ಪ್ರಾರ್ಥನೆ ಎಲ್ಲ ಅದು
ಹ್ಮ್ ವಿವೇಕಾನಂದರು ವಿ
ಆಗ್ರಹ ಕೊಟ್ಟಾರ
ಹೌದು ಕೊಟ್ಟೆ
ಮತ್ತೆ ಎಲ್ಲಿ ಇಲ್ಲೇ ಇಟ್ಟಿದಾರ ಅವರ ಊರಲ್ಲಿಿಂದ ಇಟ್ಟಾರ
ಅವರೂರಲಿ ಮನೆಯಲ್ಲಿ ನಮ್ಮ ಭಾವ ತಗೊಂಡು ಹೋದರು
ಹೌದಾ ಪಾವಲ್ಲ ಮಾಮ
ಬಬ
ಹ ಸರಿ ಆಯ್ತು ಏನೋ ಒಂದ್ ಬಿಡಿ
ಹ್ಮ್ ಆದದಲ್ಲಿ ನಾವು ಬಾವ ಅಂತ ಹೌದು ಇಷ್ಟ ಇದಯಾ
ಹಾ ನಮ್ಮ ಮನೆ ಪಕ್ಕದಲ್ಲಿ ಗಿಡ ಇದೆ
ಎಲ್ಲಿ
ನಮ್ಮ ಅಜಿ ಹೊರದಿದೆ
ಹ್ಮ
ನೀವು ನೋಡಿಲ್ವಾ ಅಲ್ಲಿ ಇಲ್ಲಿ ಇದೆ ಅಲ್ಲ ಅಲ್ಲಿ ಸಂದಿನಲ್ಲಿ ಬರಬೇಕಾದಾಗ ಹ ಈಗ ನೆನಪು ಬಂತ
ಹೌದು ನೀನ್ ಹೇಗಿದ್ದೀರಾ ಮೇಲೆ ಇದ್ದೀರಾ
ಇಲ್ಲ ಇಲ್ಲ ಮನೆ ಒಳಗೇ ಇದ್ದೇನೆ
ಅದಂಗ ಕಮಸ್ತನ ಕಿಟ್ಟಕ್ಕ
ಹಾಕಟ ಕೆಲಿ ಕಾಣಸ ನಿಮ್ಮ ಅಣ್ಣ ಮದುವೆನನ್ನ ಕರೆಯೋದಿಲ್ಲ
ನನ್ನ ಮದ್ುವೆಗೆ ನನ್ನೇ ಕರ್ತಿಲ್ಲ
ಹ ಅಣ್ಣ ನಿಮ್ ಮನೇನೆೇ ಕರೀಲಿಲ್ಲ ಇದು ಎಂತ ವಿಷಯ ಅದ್ಭುತವಾದ ವಿಷಯ
ಹ್ಮ ನಮ್ಮ ಅಮ್ಮ ಇವತ್ತು ಹೋಗಿ ಅವರ ಮನೆಯಲ್ಲಿ ಅರಿಶಿನ ಕುಟ್ಟಿ ಬಂದಿದರೆ
ಹೌದಾ ನಿಮ್ಮ ಮನೆಯವನ್ನ ಮಾತ್ರ ಕರೆತಿದ್ದಾರೇನು ನಿಮ್ಮ
ಇನ್ನು ಮನೆಯಲ್ಲಿ ಯಾರು ಬರುದಿಲ್ಲ ನೋಡೋ ಬರು ತ್ತೀರಾ ನೀವು ಕರೀತರೆ ಯರತರೆ ಬರ್ತೀರಾ
ನಾನು ಬರೋದಿಲ್ಲ
ಎತ್ತಕ್ಕೆ
ಅಮ್ಮ ಅಣ್ಣ ಅದು ಏನಾದ್ರೂ ಖಾಲಿ ಇದ್ರೆ ಬರುತ್ತೇನೆ ಏ ನಮ್ಗೆ ಗೊತ್ತಿಲ್ಲ ಅದು ಆಹನ
ಹೌದಾ ಅವರು ಮೊದಲೇ
ಹೌದು ಅದೇ ಅವರು ಹೇಳಿದರು ನಮ್ಮ ನಮ್ಮ ಮತ್ತೆ ಅದನ್ನೇ ಹೇಳಿದರು
ಹ್ಮ
ಅವರು ಫಸ್ಟೇ ಹೋಗ್ಬಿಡ್ತಾರೆ ಇಲ್ಲ ಎಲ್ಲ ತುಂಬಾ ದೂರ ಆಗುತ್ತೆ ಅದು ನಾಗೆ
ಚೆನ್ನಾಗಿರುತ್ತೆ ಪ್ರವಾಸ ಹೋದ್ಕೋ ತರ ಇರುತ್ತೆ
ಯಾಕೆ ಅಂದ್ರೆ ಐದನೇ ತಾರೀಕು ನನ್ನ ತಮ್ಮ ನನ್ನ ಚಿಕ್ಕಪ್ಪನ ಮಗನ ಹುಟ್ಟಿದಬ್ಬ ಇದೆ ಬರಕ್ಕೆ ಆಗುವುದಿಲ್ಲ
ಅಲ್ಲಿ ಹೋಗ್ತೀರಾ ನೀವು ಅವತ್ತು
ಹೌದು ಇಲ್ಲೇ ಪಕ್ಕದಲ್ಲೇ ಹೋಗಿ ಬರುತ್ತೇವೆ
ಹೌದಾ
ಅವ್ರು ಇಲ್ಲಿಗೆ ಬರ್ತಾರಲ್ಲ ಆಗ ನೋಡ್ತೇನೆ ಬಿ ಪೂಜೆ ಮಾಡಲು ಬರುತ್ತಾರಲ್ಲ ದೇವರ ಬಳಿ ಆಗ ಆ ಅಕ್ಕ ಹೇಗಿದ್ದಾರೆ ಅಂತ ನೋಡುತ್ತೆ
ಹ್ಮ್
ಹೌದು ಮತ್ತೆ ಇನ್ನೇನ ಸಮಾಚಾರ ನಮ್ಮದೇನೂ ಇಲ್ಲ ಅವ್ರು ಇನ್ನ ವ್ಯಾಯಾಮ ಮಾಡುತ್ತಿದಾರ ಇಲ್ಲ ಮನೆಗೆ ಹೋತಾರ
ಗೊತ್ತಿಲ್ಲ ಹೆಜ್ಜೆ ಹೋಗಬೇಕು ನೋಡದಕ್ಕೆ
ನೀವು ಅವ್ರನ್ನೇ ನೋಡ್ಕೊಂಡು ಕುೂತ್ಕೊತೀರಿ ಯಾವಾಗಲ
ಚಲ್ಲಪ್ಪ ಇವಾಗ್ಲಾದ್ರೂ ನನ್ನ ಎಗೆದ್ದು ನೋಡಿದರೆ ಅವರೇ ಕಾಣುತ್ತಾರೆ
ನಮ್ಮಪ್ಪ ನಮ್ಮನೆ ನಮ್ಮ ಮನೆ ಪಕ್ಕದಲ್ಲ ಇದಿದ್ದಾರೆ ಅಲ್ವಾ ಯಾಗ ಚಗಳ ಆಡುತ್ತಾ ಇರುತ್ತಾರೆ ಅವರ ಮನೆ ಮೇಲೆ ನಮ್ಮ ಮನೆ ಪಕ್ಕ ಆ ಕಡೆ ನಿಮ್ಮ ಅಕ್ಕ ಇದ್ದಾರೆ ಅಲ್ವಾ ಅವರ ಚಿಕ್ಕತ್ತೆ
ಯಾಕೆ
ಅವ್ರಿಗೂ ಅವರ್ಗೂ ಸ್ವಲ್ಪ ಯಾವಾಗಲೂ ಜಗ
ಹ್ಮ
ಅವರು ಇವರನ್ನ ನೋಡದು ಇವರು ಅವರನ್ನ ನೋಡದು
ಆ ಕೆ
ಹ ಕುುಕ್ಕ ಇದ್ದಾರಲ್ವಾ ಮದ್ುವೆ ಆಗಿಲ್ವಲ್ಲ
ಇವಾಗಲಿಲ್ಲ
ಮದ್ವೆೆ ಅಗಲ್ ವಲ್ಲಾ
ಹ ಅವ್ರನ್ನು ಇವ್ರ ಯಾಕ ನೋಡತವ್ರ
ಅದು ಗೊತ್ತಿಲ್ಲ ಇವು ನಮ್ಮ ಮನೆ ಪಕ್ಕ ಅವರ ಇದ್ದಾರಲ್ವಾ ಅವ್ರಿಗೆ ಅವರ
ಇಸ್ಲಾಮಬಾದ
ತಿಳಿಸಯ
ಹಾ ಏನು ಏನ ಹೇಳಿದ
ನಮ್ಮ ಮನೆ ಪಕ್ಕ ಬಣ್ಣ ಇದ್ದಾರಲ್ವಾ
ಹಾ ಹ್ಮ ಹೇಳಿ
ಅವರು ನಮ್ಮ ಚಿಕ್ಕಮ್ಮನ ನೋಡ್ತಾರೆ ಇವರು ನಮ್ಮ ಹಣ್ಣಣ್ಣ ನೋಡ್ತಾರೆ
ಯಾರ್ ನಿಮ್ಮ ಚಿಕ್ಕಮ್ಮನ ಯಾರು
ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಮನೆ ಪಕ್ಕ ಆ ಕಡೆ ಇದೆ
ಅವ್ರ ನಿಂಗ ದದುಡ್ ಆಗಬೇಕಲ್ಲ ನಿಮ್ಮ ಆ ಮದ್ುವೆ ಆಗ ಇದಾರ ನೋಡ ಅವರ ಮನಲಿ ಅವ್ರು ಯಾರನ್ನ ನೋಡುತ್ತಾರೆ
ಅವರು ಯಾರನ್ನುೂ ನೋಡೋುದಿಲ್ಲ ಈ ಕಡೆ ಇದ್ದಾರೆಲ್ಲ ಹ ಚಿಕ್ಕಪ್ಪ ಚಿಕ್ಕಮ್ಮನ ನೋಡ್ತಿ ಇಲ್ಲಿ ಕೆರು ನಮ್ಮ ಚಿಕ್ಕಪ್ಪನ ನೋಡ್ತಾರೆ ಅವ್ರ ಇವ್ರನ್ನ ನೋಡ್ತಾರೆ ಇವ್ರ ಅವ್ರನ್ನ ನೋಡ್ತಾರೆ
ನಿಮ್ ಯ ಅತ್ತೆ ಯಾಕ ಅವ್ರನ್ನ ನೋಡೋದು
ಹ ಗೊತ್ತಿಲ್ಲ ಏನಾದರೂ ಇವರ್ಗೆ ಅವರ ಮೇಲೆ ಪ್ರೀತ
ಯಾವ ಕಡೆಯಿಂದ ಅವ್ರಗ್ ಹಾ ಶುಭರಾತ್ರಿ ಇನ್ನೊಂದ್ಸಲ ಮಾಡಲ್ಲ ಬೇಡ್ವಾ
ನೋಡಿ ಏನ್ ಮಾಡತೀರಾ
ಹೇಳಿದ್ರೆ ನೀವ ಏನಂದ್ರೆ ಹಾಗೆ
ಬೇಡ ಬೆಳಿಗ್ಗೆ ಬೀಗ ಹೆದ್ದಳು ಬೇಕು ನಾನು
ಹಾ ಸರಿ ಸರಿ ಶುಭ ರಾತ್ರಿ ಹಾ ಶುಭರಾತ್ರಿ ಹ ಎ